ಪಂಚೆ ಕುಂಟಾ ಹ ಹಯ್ತ ಹಯ್ತ ಹಯ್ತು ಏನ್ ಮಾತಾಡ್ತೇವ ಇದ್ರ ಕೂಡ ಹ್ಮ ಸ ಬಿಡ ಹ ನಮ್ ಜೊತೆ ಹೆಂಗ್ ಮಾತಾಡ್ತಪ್ಪ ಹೇಳಕ್ಕೆ ಹ್ಮೋಳೆ ಅವ್ರ ತಮ್ಮ ಅವ್ರ ದೋಸ್ ಇ ಮುಂದಿಡ್ ಮಾತಾಡತದ ಗೆ ನಾಚಿಕ ನಾಚಿಕ ನನಗೆಂಗ್ ಬಂತು ನೋಡ ಹೆಂಗದ್ವ ಅವ್ ತಮ್ಮ್್ರ ದೋಸರು ಕೂ ಚಂದ ಮಾತಡ್ತ ನ್ಡ ಅವ ನನಗ್ ಚುಚ್ಚಿ ಚುಚ್ಚಿ ಇದ ಏನತ ನಾ ಎಷ್ಟ್ ಮಧ್ಯಾಹ್ನ ಸುಟ್ಟು ಬಂದಾಗ ಹಡ ನಿಮ್ ತಮ್ಮ ನಿಮ್ ತಮ್ಮ ಅಂತ ತಗಂದ ಆದ್ರೆ ಫ್ರೆಂಡ್ ಹಾಕೋತಿನಿಂದೇ ಹಾಕೋಡಿಲ್ಲ
ಆಕೆ ಏನ್ನ್ಬೇಕಾದ ಗತ್ತತ್ನ ನ್ ಮೋಹನ್ ಒಂದ್ ಹಾಕೋತನಿ ನಿಂದ್ಯಾ ಹಾಕೋಯ ತಿ ಹಂಗಂದಿಲ್ ನಾನು ತಿನ್ನ ಇನ್ನೇನ್ನು ನಂದೆ ಹಾಕಿದ್ದಲ್ಲ ಇವತ್ತ ಹೌದಿಲ್ಲ ನೋಡು ನೋಡು ಅವಂದೇ ತೋಲ್ಲ ಅದ ರೀಸನ್ ಇವ ಕೇಳಿತ್ತೆ ಎಪ್ರ ನಮ ಯಾಕ ಹಾಕೊಂಡಿಲ್ಲ ಅಂತ ಊಟ ತಗ ನೀ ಕೇಳಿ ಕರೆಕ್ಟ್ ಅ ದಿನ ಇವನ್ ತಚ್ಚ ಮಾಡತ ನನ್ಪ್ರನ ತಕ್ಕೊಂತ ತಕಳತಿದ ಅ ಅವ ಕೇಳ್ದನ ಓಕೆ ಅಂತೆ ಮತ್ ಮೊನ್ನೆ ಯಾಕ ನಿಂದೆ ತಕೊಳಲ್ ನಂದ್ಯಾಾಕೊಯ್ದಿ ಅದೇ ಅವು ಒಳ್ಳೆ ನನಗ್ ಮನಸ್ಸ ಚೆಂದ ಇತ್ತು ನಿನ್ ಮೇಾಲವವ ಮೆ ತಕ್ೀಫ ಆಯ್ತ ಕಡೆ ಅದದು ಸ್ವಲ್ಪ ಗಟ್ಟಿ ಸಿಟ್ಟ ಹಾ ನನಗ್ ಆಗ್ಬರ್ ಸಿ ಅ ಪ್ರತಿ ಸಲ ನಿಿಂದ ನೀನ್ ಸಿ್ಟ ಮಾಡಕೊಂಡ ಬೇರೆದಿಂದ ನಿಮ್ದ ಕ್ಲ ಗ ಸ ುಲ್ಲು ಮ ಫುಲ್ಲು ಮಾಡ ಅದ ಕೆಮಿಕಲ್ ಒಂದು ಚಲೋ ಇಲ್ಲ ಎಲ್ಲ ಡೇಟ್ ಬರಗ ಚ ಅವ್ರ ಮಾರ ಒಳ್ಳ ಊಟ ಕರಣ ಮತ್ತೆ ಇ ಿ ಂಗ ಹೇಳ ಏನ್ ಮುಪೂಡ ಅಂತ ಹೇಳತ್ತಲ್ಲ ಹಂಗಳ ಏನತ ಟಿಪ್ಪುಲ್ಲ ತುಂದಲಿ ಈ ಮೊಬೈಲು ಯ
ಜೋಡಿಡಿ
ಹ್ಮ
ಈ ಮನದಾಕಿ ುಂಬಡ ಚದದಲಗಾಗಿ ಚೊಳ್ಳಿ
ಸಂಂದಾಕಿ ಚಂದ ಬರ್ಗೀ ಮಾಡ
ಹ ಬಾ ಹೊಲಸದಾಣತ್ತಲ್ಲಲ್ಲಿ ಸಂಗೆ ಬರ ಹುಡುಗಿರಿಗೆ ಕೀಳ ಚಲ್ಲ ಅೂ ರೇಡಕಾನ ಫಸ್ಟ್ ಅ ಮಾತಾಡ
ಅತ್ತ ಸ್ ಬಗ್ಗೆ ಮಾತಾಡ ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ರಿ ಬಟ್ ಅದು ಪಾರ್ಟ್ಸ್ ಅದು ಯವ್ರು ಕೊಟ್ಟಿದ ಅದ ನೀ ಅವ್ರ ಮಾಡ್ಕೊಂಡಿರ ನೀ ಎ ಚಂದ ಬರ್ಗೋಂತ ಹೇಳಿ ನಕ ನ ಹಂಗಂದ ನಾಕೊಂಡಿಲ್ಲ ಅ ಮಾಡ
ನಗು ಬಂತಂತು ಓಕೆ ಬಟ್ ನ ಬಡಿ ಶೆಪ ಆಬಾರ್ದು ಹ್ಮ ಮಾಡ ನಾ ಯಾರಂಟ ಅಂದ್ರ ನೇ ಆಗರ್ಲಿ ಪ್ಯಾರದವರು ಆಗರ್ಲಿ ಯಾರ ಮತ್ರ ಹೇಳ್ಬಾರ್ದ ಅ ನಾವ ಟಾಪಿ ತೆಗೀಿ ಹ್ಮಏಕಂದ್ರಿತ ಮಂಜಿ ಹತ ಹದ ನೀವ ಹೇಳ ಮತ್ತ ಹೇಳನ ಅಷ್ಟೇ ನೀ ಹೇಳ್ತ ಯಾರು ಹೇಳೋ್ೋ ನೋಡಿ ಬಡ್ಯರೆ ನೋಡಿ ತಿಂಗಲ್ ಮಾಡ್ಬಾರ್ದ ಅಲ್ಲಿೇ ಅಕ್ಕಿ ಬಿಟ್ಟ ಮಾಡಿವವ ಹೇಳ ಹೇಳಿ ಮು ಆಯ್ತ್ ನಿ ಗಡಾರ ಹ ನಾ್ ನೀನ್ ಹಾತೀವಿ ನಮ ತಮ್ಮನ ಯಾವ ಬುದ್ಧಿ ಕಳಿಸಬೇಕದನ ಗೊದು ನೀನ್ ಹಾದಿ ಕತಲ್ಲ
ಕಳ್ಸ ಕಳ್ಸ್ಕಿ ಎಲ್ಲಾರು ಕಳ್ಸ್ಕ ಯಾವ ಕ ಬದಾಯ ಹ ಅ ನಾಲ್ಲಂದ ಮಾ ಹ್ಮ ನಾ ನಾ ಹೇಳದು ಏ
ನನ್ ಮಾತ ಎಲ್ಲ ಕೇಳ್ತಾನೆ ಅದಕ್ ನಾ ಒಂದ ಹಾಕೊಂಡ್ ಹೋಗಿನ ತಂದೆ ಈಗ ಆಯತು ನನ್ ಮನ್ಸಗ್ ಹತ್ತು ಆಯ್ತು ನಾ ಕೇಳಲ್ಲದ ಹಾ ಕೇಳಲ್ಲ ಅದ ಹೆಂಗ ಅಂತ ಗೊತದ ಅವ್ೊಂದ ಮಾತತ್ ಕೇತವಾನ ಅದಕ್ ನ ಅವ್ನ್ ಎಪರು ಹಾಕೊಂಡು ಹೋಗನ ನಿಮ್ೊಂದ್ ಮಾತ ೊ ಮಾತಾಲ್ಲ ಅ ಗಾರ ಅ ತಬಡಬೇಕ ಬ ಹ ಸಟ
ನನ್ ಬಂದಿದ್ರು ತಿನಪ್ಪಾ ಅಂತ ಅಂದಿಲ್ಲ ಅರ. ಅಲ್ಲಿ ಯಾಕ್ ಮ್ಯಲ್ ಬಾ ಅ ತ ಊಟ ಮಾಡವ ಅಂತ ದಿನ ರೂಮ ಕುತುಟ ಮಾಡುದಿಲ್ಲ ಹಂಗೆ ಕುಡಮ ಅಂತ ಹೇಳಿನಿ. ನಿಂಬ್ ಅಷ್ಟೇ, ಅವ್ರಗ್ ಹೇಳ ಅವ್ರ್ ಡಬ್ಬಿ ನಾ ತುಮ್ತಾ ಸುಮ್ಮನೆರು ನಾ ಹೇಳಿ ನ ಹೇಳನಿ ಆಲ್ರೆಡಿ ನಂಗ್ ಆತರ ಬುದಿಲ್ಲ ನಾ ಒಬ್ನೇ ದಿನ್ ಅವ್ನು ತಿನ್ನಲ್ಲ ಇವತ್ತು ನಾನು ಒಳ್ಳೆನ್ ಮನ್ಸ ಮನ್ಸ ಜಾಡ್ಸ್ ಕೊಡು.
ಹುಣ್ಣೆ ಹಚ್ಚುಸ್ತಿನ್. ಅನ್ಯದ್ ಅಷ್ಟ್ ಓದ್ತಿ ಬ್ಯಾಡ್ ಬ್ಯಾಡ್ ಅಂತ ಒಪ್ಕೋ ಆಕ್ಯಾರ ಏನ್ ಅಂದಿನಿ ಹೇಳಲೆ ನನ್ ಅದೆ ಹೇಳತಿನ್ನಲಾ.
ಚೆನ್ನಾಗಿಲ್ ಅಂತ. ಅಲ್ಲಿ ಅವ್ನ ಏನಂದ್ರೂ ತಪ್ಪ ಏನಂದ್ರು ತಪ್ಪ, ಹೆಂಗಲ್ಲ ಬತದಲ್ಲ ಎಲ್ಲಾ ಬೊಂಡಿಂಗ್. ಅಷ್ಟೆಲ್ಲ ಬಿಡ್ಬ ಹೋಗಂತ. ಲೆ ಹೌದ್ಲೆ ಎಲ್ಲ ಬೊಡಿಗಿನ್, ನ ಏನಾರ ತಪ್ ಮಾಡಿದ್ರೆ ಕೇಳ್ಬೇಕಲ್ಲ, ನ ಅಂದಿನ. ಹತರೋ ತಿನೈ ಇತ್ತು ಯಾರ್ ಮೇಲೊ ಸಿಟ್ಟು ನನ್ ಮ್ಯಾಲ್ ಹಾಕಿದ್ಯೋತ್, ಸಂಜನ ಒಂದ್ರಿಂದ. ಬ್ಯಾರೆವ್ರ್ ಮೆಲ್ ಸಿಟ್ಟು ನನ್ ಮೆಲ್ ತೋರ್ಸಿದ್ದ ಕೇಳತ್ತ್, ಮೇಲೆ ಅಲ್ಲಿ ಅವ್ ಅವ್ರಿಗೆ ಏನಂದ್ರು ಗೊ ಅಲ್ಲೇ ಇದ್ ವೇಷ್ಟ ಹಕನ್ ಓವರ್ ತಿನ್ನು ಫಸ್
ಫಾಸ್ಟ್ ನಾವ್ ಇಗ ಹೊರಗ್ ಹೊಂಟಿವಿ ಮತಾಡಿಲ್ಲಿವ ಹೇಳನ್ ಬಮಿ. ಮ ರಿಪ್ಲೈ ಕೊಟ್ಟಿಲ್ಲ ನೆನೆ, ಈಗ್ ಹೇಳಮ್ಮ ನೋಡಣ. ಈಗ ಹೇಳಮ್ಮ ಮತ್ತ್ ಅ ನೀನು ನಾನ್ ಸಿಟ್ಟು ಅದ್ ಅ ಅ. ಏನಂದೆಲೆ ನಾನು ನಾನ್ ಫಸ್ಟ್ ಟೈಂ ನಾನ್ ಹಚ್ಕೊಳಕಿ ಬಿಟ್ಟ ಬಿಡು ನನ್ ಬೊ, ಬಿಟ್ಟು ಬಿಡಲ್ಲ. ಈತಾ ಹೇಳಿದ್ದ ಹೇಳಾ ಕತಿಲ್ಲ, ಯಾರ್ ಬೇಕಾದ್ರು ಕ್ಲಾಸ್ಸಗ ಆಬ್ಸೆಂಟ್ ಆಗ್ಯಾರ, ಯಾಕ್ ಅತಿದ್ಯ. ನೀ ಹೇಳಯ ಹೇ ಯಾರಿಗ್ ಮಾತಾದು ನಿಂ ನಂದ್ ರೂಮ್ಮಟ್ ಇದ್ಯಾ ಅಲ್ಲ ಕುಯಣ ಇನ್ನ ಐತ್ ನನ್ನ ಜೊತೆ ಚೆಗಿರ್ತದೆ ಇವತ್ತ ಚೆನ್ನಾಗಿರ್ಲಿಲ್ಲ ಅದು ಬ್ಯಾರೆ ನಕ್ಷತ್ರಿಂದ ನಮ್ಮ ಜೊತೆ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಹೊದ್. ಆಕ ಹಿಂಗ ನಂದಿದ್ರೆ ಬೇರೆದ್ರು ಅಪ್ಸೆಟ್ ಆಗ್ಲಿಕ್ಕತ್ತ ಅಂದ ಬೌಂಡ್ ಬ್ರೇಕ್ ಮಾಡ್ಕೋಬೇಕಲ್ಲ. ಬೇರೆದವ್ರ್ ಯಾರ್ ಅಪ್ಸೆಟ್, ಅಲ್ಲ ಲೆ ಅಂದ್ರೆ ಬ್ಯಾರೆವ್ರಿಗ್ ಪ್ರಾಬ್ಲಮ್ ಆಗ್ಲಿಕತದೆ ಅಂದ್ರ ನಾ ಬ್ರೇಕ್ ಮಾಡ್ಬೇಕಲ್ಲಾ. ನಿಮಿಗ್ ಯಾರ್ರಿ ಪ್ರಾಬ್ಲಮ್, ಯಾರಿಗ್ ಅದ್ ಹೇಳು. ಇ ಸತ್ ನೋಡಲ್ಲ ನೀವ್ ಚತ್ತನ್ ಚಿಂತೆ ಮಾಡಕೊ ಕುತ್ತಾ ಅಂದ್ರ ಇವಂದು ಇವ್ನ್ ಚಿಂತೆ ಮಾಡಲಿ ಅತ್ರಿ ಇವ್ನಿಗ್ ಕಸ ನಡಗ್ಲಾಸು ಹೇಳ್.
ಮತ್ ಅದಕ್ ಹೇಳಿನಾ ಅದಕ್ ನ ಕಟ್ ಮಾಡಕ ಓಕೆ ನೀ ಫ್ರೆಂಡ್ಶಿಪ್ರ್ತ ಬೇರೆ ಯಾವ್ದೇ ರೀಸನ್ ಕಾಯ್ ಕಟ್ ಮಾಡ್ತಿನ್ ನ ತಂತಿಲ್ಲ. ಕೇಳ್ಣ್ ಅಂಗ್ ಅಂದಿಲ್ಲ ಅದು ಸೆಕೆಂಡ್ ಮಾತ್ ಒಂದು ಫಸ್ಟ್ ಮಾತ್ ಮತ್ ಏನಂದಿ ಎಲ್ಲಾ ಬಾಂಡಿಂಗ್ ಅಷ್ಟೇ ನ ಎಲ್ಲ, ಎಲರ್ನು ಎಲ್ಲ ಹಂಗ್ ಎಲ್ಲರ್ ಮತ್ ದುಡ್ ಲಿಪೆಕಂತ್ ಮಾತಾಡ , ಏನಂದ ನೀನು ಹೋಗ್ಬಿಡು ಅಂತಂದ. ನಾನ್ ಏನಾದ್ ತಪ್ ಮಾಡಿದ್ರಲ್ಲ ನಾವು ಹೋತ ಇಂತ ತಪ್ ಮಾಡಿದನಪ್ಪ ಅ್ರ ನಾ ಎಲ್ಲಾರಕ್ ಮೆನ್ಷನ್ ಮಾಡಿದ್ ಆಯ್ತಾ. ಅವ್ ಇದ್ ಇದುವ ಗೊತ್ತಾ ನೀನು ನನ್ಗ್ ಬಾಳ್ ಅಡ್ವೈಸ್ ಕೊಡಕ್ ಬಂದಂತ್ ತಿಳ್ಕೊ, ನೀನ್ ಕೂಡ ಮಾತಡಲ್ ನೋಡೊ ತಂದ್ ಕೇಳಲಿ. ಅಂದಿನ ಏನಕೆ ಇದು ಮಧ್ಯಾಹ್ನ ಅಂದಿಲ್ಲ, ಅಂದ್ರೆ ಬಿ ಕಾಮ್ಗೆ ಕಾಮ್ಗ್ ಒಂದ್ ಐದ್ ಹತ್ ನಿಮ್ಷ ಸೀರಿಯಸ್ ಏ ಮಚ್ಚ. ಏ ಮಾಚಾಕ್ಲ ಏ ಏ ಮಾತ ಕಟ್ ಮಾಡ್ತ ಹಿಂಗ್ ಅಂತಿ.
ಹಿಂಗೆ ಅವ್ನ್ ಮೈಂಡ್ಸೆಟ್ ಬೇರೆ ಅವ್ನ್ ಕಾಮಿಡಿ ಆಗ್ ತಗೋತಾ ನಾನ್ ಮೈಂಡ್ಸೆಟ್ ಹಂಗಿಲ್ಲ ಬಿಟ್ಟಿ ಬಿಟ್ಟಿ ಅಪ್ ಇವ್ನಿಗ್ ಹೆಂಗ್ ನ ಸೀದಾಹೇಳ್ತೀನಿ. ಎಕ್ಸ್ಪ್ರೆಷನ್ ವಿತ್ ನೀ ಬಿಟ್ಟಿ ಉಪದೇಶ ಕೊಡೊ ಎಷ್ಟೋ ನಾನ್ ಜೊತೆ ಮಾತಾಡಕ್ ಹೋಗ್ಬೇಡ ನಿನ್ ಜೊತ್ರೆ ಕಟ್ ಮಾಡ್ಬೇಕಕತ್ ನೋಡ್. ನಿಗೆಟ್ ಏನ್ ಕೇಳ್, ಅವಾಗ್ರ ನಾ ಕಾಮಿಡಿ ತಗೋದು ನೀ ಸಿಟ್ ಆಗಿದ್ಯಾ ಅಂತ ತೋಗಣನ ಅಂತ ಕಾಮಿಡಿಯಾಗೆ ತೋಗೊಂಡಿರ್ಬೋದು. ನಾನ್ ಅದೇ ತರ ತೋದ್ರ ಅಂತ ಹೆಂಗ್ ಅನ್ಕೋತಿ ಒಬ್ರು ಮೈಂಡ್ಸೆಟ್ ಚೇಂಜ್ ಇರ್ತತಿ ಎಲ್ರುದು.
ಅರ್ಥಯ್ತು ಹೌದಪ್ಪಾ ಬೊಂಡಿಂಗ್ ಚೆನ್ನಬೇಕ ಹಹಾ ನೋಡ್ ಮತ್ಷ್ಟ ಇಷ್ಟ ಎಷ್ಟ್ ರ್ಡ್ಟ್ರ್ನ್ ಗೊತ್ತ ನೋ ಈಗೆಲ್ಲ ಕಾಮಿಡಿ ಆಗ ತಗೋ ಅವಮಗೆಲ್ಲ ಸೀರಿಯಸ್ ತೊಂಡ ಮಿಂದ ತೊೊಂಡತ
ಹ
ಸಿಕ್ತೋತಲ್ಲ ಹ್ಮ ಏಳ್ು ನಿಮಿಷ ಆಯ ಸುಮ್ ಗಮಸ್ತಿಗಲ್ಲ ಹ ಎಲ್ಲಾರ ಬಗ್ಗೆನು ಫ್ಯಾಮಿಲಿ ಬಗ್ ಅಲ್ಲದರ್ ಪರ್ನ್
ಅ
ನೀ ಏನಲ್ಲಿಬ ಕಾರ್ಯ ನನ್ಗೆ ಲಾಸ್ ಆಗ್ತದೆ
ಹ
ಯಾರ ಬಗ್ಗೆ ಜಾಸ್ತಿ ಚಿ ಬಗ್ಗೆ ಯಾರ ಬಗ್ಗೆ ನೀ ಯಾರ ಬಗ್ಗೆ ಮಾಡಿಿ ಅಲ್ಲ ಇವಾಗ ಏನಂದ್ರು ನನ್ ಮನ್ಸ ನ್ನೋವಾಗೆ ಮಾತಾಡ್ತಿ ನಂಗ ಏನ್ ಒಳ್ಳೇದ ಹೇಳಿದ್ರು ನಂದೆ ತಪ್ಪು ಈ ನಿ ಬಗ್ ಚಿತ್ತ ಮಾಡ ಮಾಡ್ಬೇಕ ನಂಗೆ ಇವ್ಗೆ ಲಾಸ್ ಆಗ್ತುದ ಅಂತಲ್ಲ ಅದ ಆಯ್ತಪ್ಪಂತೆ ಮಾಡ ಚಿಂತಿ ಮಾಡ್
ಹ
ನಾ ನಅವಅಂದ ಎಲ್ಲಿಮ್ಮ ತಿಿನಗ್ರ ನ ಮತ್ತೇನ್ ಚಲೋ ತಂದ ಇಲ್ಲ ಅಕ್ಕ ಅಂದ್ರೆ ಈ ಇಲ್ಲಿ ಯಾರೋ ಅಂದ್ರೆ ಎಕ್ಸಾಂಪಲ್ ಮನೆಗೆ ಇಟ್ಕ ಮನೆಗೆ ತಂದೆ ತಾಯಿ ಜೊತೆ ಜಗಳ ಆಡಿಬಂಡಿರ್ತೀವಿ ಆಯ್ತ ಮಜಾಕ್ ಬಂದು ಎಲ್ಲೇನ್ ಆಫೀಸ್ ಡ್ಯೂಟಿಾಗ ಬಂದು ಅರಾಮ್ ಮಾಕೋತಾನೆ ಹಂಗೆ ತಿಳ್ಕೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾಂದ್ರೆ ಹಂಗೆ ನಾವು ಅದು ಬಿಟ್ಟು ಫ್ರೆಂಡ್ಸ ಬೇರೆ ಫ್ಯಾಮಿಲೇ ಬೇರೆ ಆಥರ ಇಲ್ಲ ಫ್ರೆಂಡ್ಸ್ ಜ ಚ ಬ ನಾಟಡ ಮುಾಗಲ್ಲ ನಾವು ಕಿಿ ಕಿಿ ಕಿಕ್ಕಿತ ನಕ್ಕ ಕೂತಿದೇವಲ್ಲಾ ಗೊತ್ತಿಲ್ಲ ಅದು ನಾ್ ನೋಡಿಲ್ಲ ಹೌದು ನೋಡನ ಹೇಳದು ನಾ ಯಾರ ಜ ಅಂದ್ರ ಇವ ಹೇಳನ ನಾನ್ ಅಕ್ಕತ್ ಕೂತ ಇವ ಸಪ್ಪ ಕೂತಿದ್ ನಗ್ ಹೇಳಿದ್ಲ್ ಬಂದ ಇವ ನ ಸಪ ಕೂತ ನೋಡನ ನಿನ್ಗೆ ಹೇಳಣ ನೀನ್ ಯಾರ್ ಜೊತೆ ನ ಗೊತ್ ಕುತಿದ್ದೇನ್ ಯಾರಿಗ ಗೊತ್ತು ಹೌದ್ ರಿ ಸರ್ ಇಲ್ವಾ ನಾ ಖುಷಿ ಲ್ಲ ಹೇಳೇಿ ಹಾಗ ಎಲ್ಲೂ ಕಟ್ ಮಾಡ್ಕೊಳಕ್ ಬಾಳ ಇಷ್ಟ ನಿಂಗ ಗೊತ್ತಿಲ್ಲಾಕೆ ದು ಹೌದು ನ ಅದಾನು ಒಂದ್ ಜೊತೆ ಕಟ್ ಮಾಡ್ದ ಏನಂದು ಕೆಲ್ಸ ಆಯ್ತು ಒಳ್ಳೇದು ಹ್ಮ
ಹ
ನ ನಗ ನಗಾನ ಮತಿ ಲ ಆಾಮಚ ವರ್ಸ ನಗ ಎಂತ ಮನ್ ಊಟ ಮಾಡಿ ಮೋಡ್ ಅಪ್ ಮಾಡಿ ನಾವ್ ಏನಾರ್ ತಪ್ಪ್ ಮಾತಾಡ್ವ ಹಲ್ಲ ನಾಟಕ ಎಲ್ಲ ಸ್ವಲ್ಪ ಸಮರ ಕೇಳ್ಬಿಡಕ ನ ಏನಂರ ಅನ್ಕೋ
ಹ
ನೆಟ್ ವಾದಿ ಎ ಅಲ್ಲ ಕಾಮ್ಡಿ ಅ್ರೆಏ ಮನ್ಸ ಮಾಡ ಹೊಣಕ್ಕೆ ಇಾ ಈ ಇಷ್ಟೆಲ್ಲ ಹೇಳ ಸುಮ್ನೆ ಕಾಮಿಡಿ ಹೇಳಿದ್ನ
ಹ
ರಿಲೇಯ್ಗಿ ಯಾವುದೇ